ಹಲೋ ಹ ಈಗ ಈಗ ಬಂತ ಟದೆ
ಇದ್ದ ಮಾಡತೀರ ಅಣಲ್ಲಿ ಏನ ಇದ್ದ ಮಾಡತೀರಲ್ಲಿ ಇದ್ದ ಮಾಡತೀರಲ್ಲಿ
ಏ ರೋಮಿತ್ ಹೊಂಟಿದ್ ನೀ ಹೊತೀನಿ ಬತ್ ಲಾಸ್ಟ್ ಕಾಲ ಮುಗತದ ಒಂದ್ ಆದ್ರತ್
ಹಾ ಹಾ
ಹದಿನೇಳಳ್ ಆಗ್ಿಬಿಡ್ತಾವ ಹದ್ಿನೇಳರಾಗ ಏನ್ ಮೂರ್ ಮೂ ನಾಕ ಕಾ ಮಾತಾಡಿ ನೋಡು ಅಷ್ಟೆ ಏನ್ ಮಾಡತ್ತರಿ
ಕ್ಾಸ್ ಚಲಾ ಅ್ಯಾಸ ಬಿಮ್ಮ ಇದ ಮಾಡಬೇಿ ಲ ಚಾರ್ ಯ ಬಿಿಸಿನಸ್ ಲಾ
ಫಸ್ಟ್ ಸಿ ಎದಾಗ ಯಾವ ಸಬ್ಜೆಕ್ಟ್ ಇರ್ತವು ಹೆಂಗ ಅದನ್ನ ನೋಡ್ಬ
ಅದ್ನ್ನ ಅದನ್ನ ನೋಡನಿ ಎಕನಾಮಿಕ್ಸ್ ಸ್ಟೇಟಸ್ಟಿಕ್ಸ್ ಹಾಕು ಆಮೇಲೆ ಅಕೌಂಟ್ಸ್ ನಮ್ಗ ಇದ್ರಾಗಿರ್ತೈತಿ ಶ್ಲಾ ಬ್ನ್ಯಾಗ
ಹಾ
ಇ ಲ ಆದ ವಿದ್ಯಾಭ್ಯಾಸ ಇರುೋದಿಲ್ಲ ಆದ ದ್ದ ನ ಹಾಕಿದ್ದೆ
ಬಿಿಸಿನಸ್ಲ್ಲಾ ಸಿಲಾಬಸ್ ಆಗಿಲ್ಲನಾ
ನವುೆ ಸಿಲೆೇಬಸ್ ಮ ಸಬ್ಜೆಕ್ಟ್ ಇಲ್ಲದ
ಒದ ಬಿಸ್ಿನೆಸ್ ಐತ್ಲಾ
ಬಿಸ್ನೆಸ್ ಸ್ಟೆಡಿ ಐತೆ ಲಾ ಇಲ್ಲ
ಬಿಿಸ್ಿನಸ್ ಸ್ಟಡಿ ಬಿಿಸಿನಸ್ ಎಲ್ಲ ಬೇರೆ ಬೇರೆನ ಅಂದ್ರೆ ಅದು ಇಗಿರದು ಇದರಿಂದ ನೋಡಿ ಹೆಂಗ
ಅ
ಆಮ ಇಲ್ಲಿ ಪಿ ಡಬ್ಲ್ಯೂ ಯಾವ ಡೌನ್ ಮಾಡೋ ನೋಡಿ ಎಷ್ಟ ಐತಿ ತಗ್ಬಿಡ್ ಇದನ್ನ ಸಬ್ಸ್ಕ್ರಿಪ್ಷನ್
ಹ್ಮ್
ಹೇಳು ನಾ ಅಮೌಂಟ್ ಪೇ ಮಾಡ್ತನಿ ಇಲ್ಲಿಂದ ಫೋನ್ ಪೇ ಮಾಡ್ಬೇಕ
ಹಾ ಪಡ್ಗನ್ಸಾರ ಹಂಗ ಅಂದ್ರ
ಏನ ಇಕಾ ಪಿ ಡಬ್ಲ್ಯೂನು ಪಿ ಡಬ್ಲ್ಯೂ ಬಿಟ್ಟ ಮತ್ತನ್ ಸಿದ್ ನನಗಂಗಗೆ ಗೊತ್ತಿದ್ ಬೇರೆ ಬ್ಯಾವಿಲ್ಲ
ಹಾ
ಇರಕ್ಕ ಫಸ್ಟ್ ಈಿಗೆಲ್ಲ ಬೇಸಿಕ್ ನೋಡ್ಕೋ ಏನೇನಾ ಎಸ್ಟೇಟ್ ಕ್ವನ್ ಹೆಂಗ ಹೆಂಗ
ಹಾ
ಹ
ಸ ಯಾಪ್ಂಡೋ ಮಾಡ್ಕೊಂಡೇ ನ ಒಂದ ದಿವ್ಸ
ಹ್ಮ್
ಅದ್ರಾಗ ಎಲ್ಲ
ಈಗ ಇಲ್ಲಾಂದ್ರ ಅಲ್ಲಿ ಒಂದು ಹ ಹಾ ಯೂಟ್ಯೂಬ್್ದಾಗ ಮೂರ್ನಾಗ
ನಸ
ಒಂದು ಗೂಗಲ್ ಅಕೌಂಟಗ ಅದಕ್ಕಂತ ಡು ಎಡ್ಲಾ ಒಂದ್ರಾಗ ಮಾಡಕಕ್ ಹ್ಬೇಡ ಈಗ ಇವ್ನ್ಲ್ಲಾ ಅದ್ರ ಅದ್ರಾಗೂ ಸಬ್ಸ್ಕ್ರೈಬ್ ಮಾಡ ಇನ್ನೊಂದು ಅಕೌಂಟಿಗೆ ಆದ್ರೆೋ ಮಾಡಿದೆ ಅಂದ್ರೆ ಬಯೋ ಎಮಷಗ ಕಳಸ
ಹ ಸ ಹ
ಅವನ
ಈನ್ ಈಗ ಮಾಡಾತಾನ ಈಗಷ್ಟ ೇರಿ ಹಾಸ್ಯ ಹೊಂನ ಇ ಏನ
ಬೇ ಅದಕ್ಕಲ್ಲ ಅವ್ನ್ಲ್ಲ ಆದ್ರ ಮಾಡಿ ಇಟ್ಕೊಂಡ ನೀ ಅದ ಅದೇ ಯ ಬಾಕೊಂಡ ಚಲೋ ಮಾಡಕಿ ಅದಕ್ಕೆ
ಹಾ ಹಾ
ಒಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ
ಹಾ
ಬರ್ತ ಬೇರೆ ಯಕ ನೀ ಎರಡ್ ಸಾವಿರ ಹ ಹಾಕಿರ್ ತೊಗಂಗಿಲ್ಲ ಅಂದ್ರೆ ಹದ್ಿನೆಂಟು ವರ್ಷ ಹಂಗಲಿಲ್ಲ ತೊಗಂಗಿಲ್ಲ
ಹಾ
ಸಾವಿರದ ಏಳು ಎಂಟು ಂಗ ಹಾಕ ಏಳ ಹಾಕ ಏಳ ಹಾಕ ಡೇಟ್ ಏನ್ ಹಾಕುವ
ಹ್ಮ
ಯಸ ಕ್ರಿಯೇಟ್ ಮಾಡು ಅದನ್ನ ಗೂಗಲ್ ಇ ಯೂಟ್ಯೂಬ್ ಕ್ರಿಯೇಟ್ ಯೂಟ್ಯೂಬ್ ಹಾಕು ಅದ್ರಾಗಲ್ಲಾ ಸಿಯದ್ದು ಮಾಡ್ಕೊ
ಹ್ಮ
ಅದ್ರಾಗ ಎಲ್ಲದುೂ ಸೇದ್ ಅವ್ನ್ ಮಾಡ್ಕೊಂಡೆ ಅಂದ್ರ ಅಂದ್ರ ಇದಕತಿ ಇಲ್ಲಾಂದ್ರ ನೀ ಇದ್ರಾ ನೋಡಕೈತಿ ಅಂದ್ರ
ಹ ಸೀರಿಯಲ್ ಸಿಗುದಿಲ್ಲ ಯವ್ವ?
ಹಾ ಸೀರಿಯಲ್ಸ್ ಹೇಂಗಿಲ್ಲ ಆಮೇಲೆ ಅವು ಆ ಆ ಸೀರಿಯಲ್ ಸಿಗೋಂಗಿಲ್ಲ ಆಮೇಲೆ ಅವ ರೆಕಮೆಂಡ್ ಟೈಮ್ ಇಲ್ಲ ಬೇರೆ ಬೇರೆ ಬೇರೆ ಬ ಬರ್ತಾವ್ರೆ ಅವನೊಂದು ಇಲ್ಲೊಂದು ಅಲ್ಲೊಂದು ಆಮೇಲಿ ಒಬ್ಬಂದ ನೋಡಿ ಯಾವದ ನೋಡ್ತಿರ್ತಲ್ಲ ಒಬ್ಬ
ಹ ಹಾ
ಏನ್ ಅಲ್ಲ ಅಲ್ಲೇ ಅನಸೈತೆ ಅದ ಬೇರೆ ಯೂಟ್ಯೂಬ್ ನೋಡೋಕತ್ರ ಅವಂದ ಈಜಿ ಇವಂದ ಈಜಿ ಕನ್ಫ್ಯೂಸ್ ಆಕೈತಿ.
ಹೂ ಈ ಆದ ಪಿ ಡಬ್ಲ್ಯೂ ದ ಒಂದ್ ಅಂದಾಗ ಯೂಟ್ಯೂಬ್ ದಾಗ ನೋಡಿದ್ದೆ ಮೊನ್ನೆ?
ಹಾ ಹಾ
ಸ್ಟೆಟೆಕ್ಸ್ ನೋಡಿದ್ನಿ.
ಹಾ
ಚಲೋ ಹೇಳಿದ್ರ ಮತ್ತ ಅವರ
ಹೂ ಈಗ ಒಬ್ಬರದ ನೋಡಕೈತಿಲ್ಲ ಒಂದ್ ಸಬ್ಜೆಕ್ಟ್.
ಆದ್ರ ಅವರು ಎಲ್ಲಾ ಇವ ಇಲ್ ಲೇಸನ್ಗಳ
ಹುಚ್ಚ ಅದಾವ ಅವು ಈ ದೇಲ್ಲ ಸಬ್ಸ್ಕ್ರೈ
ಸಿ ಸಿಗುದ ಇಲ್ಲ ಅವರು?
ಅಯ್ಯ ಅಂದ್ರ ಅಲ್ಲ ಪಿ ಡಬ್ಲ್ಯೂ ಸಿ ಎ ಕ ಐತಿ ಗೊತ್ತಾಯ್ತಲ್ಲ ಅಕೌಂಟ?
ಹಾ
ಅಲ್ಲಿ ಓಪನ್ ಮಾಡ ಓಪನ್ ಮಾಡಿಂದ ಅದು ಸಬ್ಸ ಕೈ ಮಾಡಿರ್ತಿಲ್ಲ ಅಲ್ಲಿ ಒಳಗ ಹೋಗ ಅವ್ರರು ಹೋಮ್ ಪೇಜಿಗೆ? ಅಲ್ಲಿ ಕೆಳಗೆಲ್ಲ ಅವರು ಯಾವ ಯಾವ ಅಪ್ಲೋಡ್ ಮಾಡಿರ ವಿಡಿಯೋ ಬರ್ತಾವ.
ತಾವ
ವೀವ್ಸ್ ಪಾಡ್ಕಾಸ್ಟು ಶಾರ್ಟ್ ಅಂತ ಒಂದ್ ಹಿಂಗ ಅಡ್ ಲೈನ್ ಬರೆದಿರ್ತಾರ.
ಹು
ಅಲ್ಲಿ ಬಾಜುಕ್ ಸರ್ಸ್ಕೊತ ಹೋದ್ರ ಪ್ಲೇ ಲಿಸ್ಟ್ ಅಂತ ಇರತ್ತ ಒಂದ.
ಹಾ ಇರ್ತೇತಿ.
ಅದನ್ ಒತ್ತಿಂದ ಪ್ಲೇಲಿಸ್ಟ್ ಅಂದರ ಏನ್ ಈಗ ಸ್ಟಾರ್ಟ್ ಇತ್ತಲ್ಲ ಸ್ಟಾರ್ಟ್ ಎಲ್ಲ ಒಂದ್ರಾಗ ಇಟ್ಟಿರ್ತಾರೆ.
ಹಾ ಹಾ ಹಾ
ಹ ಹಂಗ ಇರತಿ ಅದನ್ ಹೋಗಿ ಓಪನ್ ಮಾಡ.
ಹಾ?
ಓಪನ್ ಮಾಡಿ ಒಂದು ಸೇವ್ ಆಪ್ಷನ್ ಇರತ್ತ ಹೆಂಗ್ ಇನ್ಟಾಗ್ರಾಮ್ನಲ್ಲಿ ಸೇವ್ ಅಂತ ಇರತ್ತಲ್ಲಾ? ಹಂಗ್ ಸೇವ್ ಇರುತ್ತ ಅದನ್ನ ಸೇವ ಮಾಡಿದೇ ಅಂದ್ರ ನಿಂದ ಅದ ಇದ್ರಾಗ ನಿನ್ನ ಅಕೌಂಟ್ ಒಳಗೋ ಸೇವ್ ಆಗಿರ್ತೈತೆ ಅದ ಅಂದ್ರ ಹೋಗ್ ಕೊಡಲೇ ಅದ್ನ ನೋಡುದು.
ಹಾ ಹಾ
ಹ ಮತ್ತ ನೀ ಬೇರೆ ಬೇರೆ ಒಂದ ಅಂದರ ಬೇರೆ ಬೇರೆ ನೋಡ್ಬೇಕ್ ಅನ್ಸೈತಿ ನೋಡಗ ಒಂದ್ ಯಾರದ ಚಲೋ ಅನ್ಸೈತಿಲ್ಲ. ಅದನ ನೋಡಬೀಡ ಆಮೇಲೆ ಒಂದ ಶಾರ್ಟ ಒಂದ ಶಾರ್ಟ ನೋಡಬೇಡಾ? ಅವ ಒಂದ ಶಾರ್ಟ ನೋಡಕ್ ಹೋಗಬೇಡಾ ಒಂದ್ ತಾಸ ಒಂದ್ ಇಡಿ ಚಲಪ ಚಾಪ್ಟರ್ ಮುಗಿಸತ್ತಾರ ಅವರ?
ನಂಗ ಬೇಡ ಅನದ?
ನೋಡುದು ಅದು ರಿವಿಷನ್ ಅದ
ರಿವಿಷನ್ ಏನ ಅದ.
ಚಾಟ್ ನೋಡ ನೀನ್ ಅದ್ರಾಗ ಆ ತಿಳ್ದಂಗ ಅನ್ಸತತ ಒಂದ್ ಶಾಟ್ ಇಲ್ಲ ಅಂತಲ್ಲ. ನೀ ಅದರ ರಿಲೇಟೆಡ್ ಕ್ವಶನ್ ಸಾಲ್ವ್ ಮಾಡಕ್ ಹೋಗ ಬರಂಗಿಲ್ಲ. ಒನ್ ಶಾಟ್ ಹಂಗ ಬೇಸಕ್ ಇರಂಗಿಲ್ಲ ಹೇಳಕೊನಂತ ಹೊಂಟ್ರ. ತ್ರಂಗ
ಹಾ
ಅದರುವ ಫುಲ್ ಕ್ಲಾಸ್ ಇರ್ತವ ಗೊತ್ತ ಐತಿ ಅವನ ನೋಡ.
ಹಿಂಗ ಚಪ್ಪ ಇದ್ರ ಇದ್ರೂ ಆಯ್ತಾ?
ಹಾ ಚಾಪ್ಟರ್ ಹಾ ಸೀರಿಯಲ್ ವೈಸ್ ನೊ ಒಂದ ಶಾರ್ ನೋಡ್ತಿತೈತಿ ಅವು ರಿವಿಷನ್ ಮಾಡಾಕ ಆಮೇಲೆ ಹಿಂಗ ಅರ್ಜೆಂಟ್ ಇರದಲ್ಲ ಅವ್ರಿಗೆ ಅದಷ್ಟ ಅದ ಏನ ನೀನ್ನ ಎಕ್ಸಾಮ್ ಹಿಂದಿನ ದಿನ ಆಯ್ತಪ್ಪಾ ನಿಂಗೆ ಚಾಪ್ಟರ್ ತಿಳಿದಿಲ್ಲಾ ಈಗ ಈ ಎಕ್ಸಾಮ್ ಎರ್ ತಗೋದೈತಿ ನು ತಿಳಿದಿಲ್ಲ ಹ ಅವಾಗ ಹಾಕು ಅವಾಗ
ಹಾಂ
ಅದಕ್ಕ ಇಲ್ಲಾಂದ್ರೆ ನೀ ಬಿದನ್ ಬಿಟ್ಟೆ ಅಂದ್ರ
ಹ್ಮ್
ಒಂದ್ಷ ಒನ್ ಶಾ ನೋಡಕತ್ತ ಅಂದ್ರ ಅ ಈಟ ಅನ್ಸತಿ ಅ ಒಂದ್ ಶಾ ನೋ ಮುಂದ ಏ ಅನ್ಸತಿ ಇ ಇ ಇಟ ಇ ಸಿಲಾಬಸ್ ಅ ನಸತೆ
ಹಾ
ಆದ್ರೆ ಅದ ಅಷ್ಟು ಈಟ ಇರಂಗಿಲ್ಲ
ಹಾ ಹಾ ಹಾ
ಹಾಂ ಅವು ಫೋರ್ತ್ ಹಡಿಯೋ ನೋಡು ಅವು ಎಟ್ ಎಟ್ ಒಂದೊಂದ್ ಚಾಪ್ಟರ್ ಮ್ಯಾಗ ನಾಕಕ್ ನಾಕಕ್ ಐದದು ಹಡೋ ಇರುತಾವ ಅವು ಅಷ್ಟಟ ದಾವ ಜಾಸ್ತಿದಾವ
ಇ ಒಂದ ಜಾಸ್ತಿ ಇದದಾವ
ಜಾಸ್ತಿ ಜಾಸ್ತಿ ನೋಡ ಏ ಅಂದ್ರೆ ನೋಡ ಒ ಒಂದ ಚಾಪ್ಟರ್ ಎರ ತಾಸಕತ್ತ ಹೇಳ ಒಟ್ಟುಡೋ ಕೂಡಿ ಎವರೇಜ ಎಲ್ಲಾ ಹೇಳಿದ ಕಾಡ ಒಂದ ಕಾಡ್ ಹಿಡ್ದ ಒನ್ ಶಾಟ್ ಅಲ್ಲ
ಅದೇ ಅಬ ಸೀರೆಳಯತಳ ಆ ಒಂದೊಂದು ಇಪ್ಪತ್ತ ಅದ ಎಲ್ಲ ಪುದೆನಾ ನ
ಹಾ
ಎಲ್ಲ ಕೂಡ ದೀಡ್ ತಾಸ ಎರ ತಾಸ ಆಗ್ಬೋದು
ಹ್ಮ್ ಒಂದ್ ಇಡೀ ಚಪ್ರ ಮುಗಿಯಾಕ
ಹ್ಮ್
ಹ ಒಂದ್ ಶಾರ್ಟ್ ಬಿಟ್ಟ ಅದು ಸೀರಿಯಲ್ ವೈಸು ಅಷ್ಟ ಇತ್ತ ಅಂದ್ರೆ ಅವನ ನೋಡಪ ಅಸ್ಟ್
ಅದ ಸೀರಿಯಲ್ ವಹಚ
ಹಾಂ ಮತ್ತು ಒನ್ ಶರ್ಟ್ ಎಷ್ಟೈತಿ
ಒಂದ್ ಶೈಟ್ ದೀಡ್ ತಾಸ ಹಿಂಗ ಇರ್ದ ಅದ ಒಂದ್ ತಾಸ ಅದು ಇಷ್ಟೇ ಇರೋದು ಬಾಳ ಇರುದಿಲ್ಲ
ಹ
ಹ
ಹಾ ಹಾ ಆಯ್ತ್ ನೋಡ್ ನೋಡಿ ಯ ಚೋಸ ಸತದ ನೋ ಅ ಆದ್ರ ಒಂದ್ ಸಟ್ ನೋಡಕ ಹೋಬೇಡ ಇನ್ ಡಿಟೇಲ್ ಯಾವದ ಅವನು ನೋಡ ಆಮೇಲೆ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ ಒಟ್ಟು
ಯಾದ್ರು ಅದೊಂದು ಯಾಪ ಇದದ ಯಾಪನಗದಾವೆಲ್ಲ
ಎಲ್ಲ ಅ ಆದಾವ ಅವ್ನು ಟ್ರವಲ್ ಮಾಡಿು ಅವ ಯಾಪ್ಲಾ
ಈ ಇನಿಲ್ಲ ನಾ ಟೆಂತ್ ಯೂಸ್ ಮಾಡ್ತೀನ ಯಾಪ ಅವ್ರದ್ದ ಪಿಯೂಷ ಇದ್್ ಶ್ರೀಯದ ಎಲ್ಲದರ್ದ ಅವ್ರು
ಹ್ಮ್ ಆದ್ರೂ ಸೇದ್ರ ಅವ ಬಿರ್ತ ಅವ್ ನೋಡು ಆಮೇಲೆ ಪೀಡ್ ಪೀಡಬುದು ಎಟ್ಟೈತಿ ದು ಅಮೌಂಟ್ ನಾಕ್ಸ ಐದಐತು ಆರಐತ
ಅಷ್ಟೇ ಇರ್ಬೇಕಪ್ಪ ಅದ ನನ್ು ನೋಡಿಲ್ಲ ಹ್ಮ್ ಹ್ಮ
ಹಾ ಅಲ್ಲಿೇ ಇಡ್ಬ ಅಲ್ಲ ಇಡದ ಅಲ್ಲೇ ಇತದ ಅಲ್ಲೇ ಕಿಟಕ್ಿ ಓಪನ್ ಇರಂಗಲ್ಲ ಅದಕ್
ಹ್ಮ
ಯಾವಾಗ್ ತಗೋತೀನಿ ಹೇಳ ಆಗತ್ ಇದನ್ ಮಾಡ್ತನಿ.
ಹ್ಮ ಹ್ಮ
ಸ್ಟ್ರಾಂಗ್ ಪೂರ್ತಿ ಮತ್ತ ಇರ್ಕಂದ ಬರ ಏನ್ ಇದ ಆಗುದಿಲ್ಲ ಬೇಸಿಕ್ ಮಾಡಿದ ಅಂದ್ರೆ
ಹ್ಮ
ಹಾ, ಏನ
ಹಾ
ಅವ್ವ ಏನ್ ಮಾಡ್ತಾಳ?
ಅವ್ವ ಬೇ
ಇರ್ಕ ಏನ್ರ ಗೊತ್ತಲಿಲ್ಲ ಅಂದ್ರ ಹಲೋ
ಹಾ
ಗೊತ್ತಾಲಿಕಂದ್ರ ಶೇಷಾಗ್ ಪೋನ್ ಹಚ್ಚ
ಹ್ಮ ಹಾ ಹಾ ಹ್ಮ
ಗಚ್ ಕೊ
ಹಲೋ
ಏನ್ ಮಾಡತ್ ಅವ್ವ, ಏನ್ ಮಾಡತಿ ಹಾ
ೆ ಮಾಡಾರ
ಏ ಅವ್ವ ಮಾಡತ್ರಿಕಿಲ್ ಹಂಗ ಒತ್ತಿನಿ ಬಂತು ಹಚ್ಚಿನಿ
ಹ
ಹ್ಮ್ ಈ ಚಾ ಕುಡ್ದ್, ಚಾ ಕುಡ್ದ್ ಬರತ್ತೀನಿ ಏ ಅದೇ ಇಲ್ಲಿ ಬರೀ ಏನು ಈಗ ಚಾ ಕುಡ್ದ ಬರಾ ಕತಿದ್ನಿ ನೋಡಿನ್ ಏನಾತತ್ ಅಂದ ಅದಕ್ ಒತ್ತಿನೀ ಬಂತ
ಹಾ
ಆತ್ ನೋಡಿವ್ ಇದೆ ಲಾಸ್ಟ್ ಇವತ್ ಮುಗಿತಿದು
ಎಷ್ಟ ಎಲ್ಲ ಸ ರೂಪ ಮಂಗಾರ
ಹಾ ಹಾ ಊಟ ಆತ?
ಆಹ್
ಪಣಾರಾಗತವಟ್ಟ
ಯಕಾ
ಕಾರುನ್ಯ ಪಳಾರ
ಎಡ್ ಸಾವಿತ್ರಿ ಪೂಜೆ ಐತ್ ಇವತ್ತ ಇವತ ಇತ ಕಾರಣ ಏನದು
ಆಯ್ತ್ ತಗೊ ಅಂಗ
ಹ್ಮ ಇಡ್ಲಾ
ಕಟ್ ಮಾಡವ ನೀನ